ಹಾ ಹಲೋ ಹಾ ಹೇಳಿ ಹ ಹೇಳಿ ನಮಸ್ತೆ ನಾವಿಲ್ಲಿ ನಾವು ಡ್ರೈವರ್ ಕೆಲಸ ಮಾಡ್ತವಿ ಖಾಸಗಿ ವಾನ್ದಾಗ ಡ್ರೈವರ್ ಕೆಲಸೆ ಟೆಂಪು ಓರ್ಸ ನ ತ ತ ಮಕ್ಕ ಹ್ಞ ಸ ಈಗ ಟಿಫನ್ ಆಯ್ತ್ ರೀ
ಹೌದಾ
ನಮಸ್ ಇಡ್ಲಿ ವಡ
ಇಡ್ಲಿ ವಾಡಾ ಹ್ಮ್
ಹ್ಮ್ ಎನಿಲ್ಲ ದಿನ ಖಾಸಗಿ ವಾಹನಕ್ಕೆ ಹೋಗೋದು ಬರೋದು
ಹೌದೇನ್ರಿ
ಹ್ಮ್ ಹಾವೇರಿ ರಾಣೆಬೆನ್ನೂರು ನಮ್ಗ ದಿಂದ ಆರಿ ಇಪ್ಪತ್ತು ಕಿಲೋಮೀಟರ್ ರಾಣೆಬೆನ್ನೂರು ಗುತ್ತದಿಂದ ಇಪ್ಪತ್ತೇಳ ಕೋಮೀಟರ್ ಸೇಮ ಟು ಸೇಮ
ಹೌದನ್ರಿ ಹ್ಮ ಹ್ಮ್ ಹ್ಮ್ ಹೆಂಗ ಟಿಕೆಟ್ ರೀ ಹೆಂಗ
ಗೋವರ್ನಮೆಂಟ್ ಬಸ್ಗೆ ಒಂದು ಫಾಡಡ್ ನಲ್ವತ್ತು ರೂಪಾಯಿ ಇದೆ ನಮ್ಮಲ್ಲಿ ಐದ ರೂಪಾಯಿ ಕಡಿಮೆ ತ ಆಗ್ತ ತಗಂತು ನಾವು
ಹ ಹೌದೇನ್ರಿ ಹ್ಮ್ ಮತ್ತ ಅಲ್ಲಿ ಯಾವ ಸುತ್ತಮುತ್ತ ಮತ್ತ ಯಾವವು ಇದದಾವ್ರೀ ಟೂರಿಸ್ಟ್ ಪ್ಲೇಸ್ ಯಾವದಾವ ನಿಮ್ಮ ಊರ್ ಕಡೆ
ಮೈಲಾರೈ ನಮ್ಮ ಕರ್ನಾಟಕಕ್ಕೆ ನಂಬರ್ ಒಂದು ದೇವಸ್ಥಾನ
ಮೈಲಾರ ರ ಹ್ಮ್ ಹ್ಮ್ಏನ ಅಂತಾರಲ್ರಿ
ಏಳು ಕೋಟಿ ಏಳು ಕೋಟಿ ಅಂತ ಹೇಳಿ ಮಹಿಲಾರ್ ನಿಂಗೆಸನ್ ಅಂತಾರ
ಹ್ಮ ಹಾ ಹಾ ಹಾ ಹಾ ವರ್ಷ ವರ್ಷ ಜಾತ್ರೆಕತೆ ಏನ್ರಿ ಅಲ್ಲಾ
ಹ್ಮ್ ಇಂದು ಮೂರು ಕಂದ ನಾಲ್ಕು ಕೋಟಿ ಜನ ಸೇರುತ್ತೆಲ್ಲಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲಾ ಬೇರೆ ಕಡೆಯಿಂದ ಊರೆಲ್ಲಾ ಬೇರೆ ಬೇರೆ ದೂರ್ದ ಊರಿಂದ ಎಲ್ಲ ಬರ್ತಾರ
ಪ್ರೀತ ದೂರ್ಂದ ಬೆಂಗಳೂರಿಂದ ಬರ್ತಾರೆ ಅನಂತರ ಔಟ್ ಅಫ್ ಆ ರಾಷ್ಟ್ರದಿಂದನೂ ಬರ್ತಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ ನೀವಲ್ಲಾರ ಹೋಗಿರಿ ಟ್ರಿಪ್
ಹ ವೆ ಹೋಗವ ನ ಹೇಳ ಇಲ್ಲ ಪ್ರವಾಸ ಪ್ರ ಪ್ರವಾಸ ಪ ಸ್ಥಳಗಳ ಎಲ್ಲಾ ಹೋಗಿದೀನಿ
ಹ್ಮ್ ಹ್ಮ್ ಹ್ಮ್ ಅದ ಯಾವ್ಯಾವ್ ಹೋಗಿರಿ
ಸಿರ್ಸಿ ಜೋಗಪಲ್ಸು ಮುರುಡೇಶ್ವರ ಗಕ ಕುಕರ್ಣ ಉಡುಪಿ ಧರ್ಮಸ್ಥಳ
ಹ್ಮ
ಶ್ರೀರಂಗಪಟ್ಟಣ ಮೈಸೂರು ಧಸ್ಥಳ ಧರ್ಮಸ್ಥಳಳ ಬೇಲೂರು ಹಳೆಬೇಡು ಅನಂತರ ಯಡೂರು ಸ್ಧಲಿಂಗೇಶ್ವರ ಎರಡು ಸಿದ್ಲಿಂಗ ಹ್ಮಂದ್ರೆ ಬೇಲೂರಾಗ ನೋಡಂತ ಒಂದು ದೇವಸ್ಥಾನ ಚೆನ್ನಾಗಿದ್ದಾವೆ ಇಲ್ಲಿ ನಮ್ಮೂರು ಪಕ್ಕದಲ್ಲಿನೇ
ಹಾ
ಆ ಇದು ಕುರುವತ್ತಿಯಲ್ಲಿ ಜಕಣಾಚಾರಿ ದೇವಸ್ಥಾನ ಇದೀವಿ
ಕುರುವತ್ತೇಳ
ಕರುವತಿ ಕುರುವತಿ ಆಮಮೇಲೆ ಚೋಡದಾಮಪುರದಲ್ಲಿ ಇವೆ ಗಳನಾದದಲ್ಲಿ ಅವ್ರ ದೇವಸ್ಥಾನ ಕಟ್ಟಡ ತ್ತ ಹ
ನೀವ್ ಅವಾಗ ಸ್ಕೂಲಿಂದಾನು ಟ್ರಿಪ್ಪಿಗೆ ಹೋಗ್ತಿರನು
ಇಲ್ಲಲ್ಲ ನಮ್ಮ ಅದು ನಮ್ಮ ಒಂದು ಗಾಡಿ ಮಾಲೀಕ್ ಎರರು ಇಡ್ಕೊಂಡರ್ತಾರ ಟ್ರಿಪ್ಪು ಅವರು ಯಾವಾಗ ಫಿಕ್ಸ್ ಮಾಡ್ತಾರೆ ಡೇಟು ಅವಾಗ ಹೋಗ್ತಾ ಇರೋದು ನಾವ ಒಂದ್ ಟೂರ್ ಮುಗಸಕೊಂಡ ಬರೋದು ಮತ್ತೊಂದ್ ಮಾಡದಿರ್ತಾರೆ
ಹ್ಮ್ ಹ್ಮ್ ಹ್ಮ್
ತಗೋದ್ರೆ ಈ ಟೈಪ್ ನಮ್ಮ್ದದು
ಹ್ಮ್ ಅವ್ರು ಹಿಸ್ಟ್ರಿ ಹೇಳೋರು ಇರ್ತಾರಲ್ಲ ಅವರು ಅವ್ರ ಹತ್ರಾನ ಕೇಳಿರ ಇಲ್ಲ ಅವ್ರವರು ಈಗ ಒಂದಂದು ಗುಡಿ ಅಂತಂದ್ರ ಅದ್ರ ಒಳಗ ಇಷ್ಟ್ರಿ ಹೇಳೋರು ಇರು ಸಿಗ್ತಾರ ಈಗ ಬೇಲೂರುಗೆ ಹೋದ್ವಿ ಅಂದ್ರೆ ಅದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಲಾಸ್ಟ್ಗೆ
ಮೊದ್ಲು ಮೊದ್ಲು ಹೋಗ್ತಿದ್ವಿಲ ಅವಾಗೆಲ್ಲ ಮೊದಲು ಮೊದ್ದ ಅದ ನಮಗ್ ಗೊತ್ತಿರ್ಲಿಲ್ಲಾ ತಿಳಿಸಿ ಹೇರ್ತಿದ್ರು ಅದನ್ನ ನೋಡ್ಕೊಬಿಟ್ಟದ ನಾವೇ ಈ ಕರ್ಕೊಂಡ್ಗ್ತವ ನವು ಹೇಬಿಡ್ತಾವ ಅದನ್ನ
ಹೌದನ್ರಿ ಹ್ಮ್ ಹ್ಮ್ ಹ್ಮ್
ಹ್ಮ್ ಎಲ್ಲ ಹೇಳ್ರಿ ಮ್ಯೂಸಿಯಂ ಹೋಗಿಲ್ರರಿ ಇಲ್ಲಿ ಹೊಸಪೇಟೆ ಹತ್ರ ಡ್ಯಾಮ್ ಆಗೇತಿ ಅಲ್ಲಿ ಮ್ಯೂಸಿಯಂ ಹೋಗಿವಿ ಹಂಪಿ ಒಳಗ ಹೊಟು ದೇವಸ್ಥಾನ ಒಂದ್ ದಿನ ನೋಡಕ್ ಬಕ್ ಬ್ರ
ಮತ್ತ
ನಮ್ ಕರ್ನಾಟಕ ಟೂರ್ ಪ್ಲೇಸ್ ಯಾವ್ಯಾವದಾವವು ಸ್ಥಳಗಳು ಅಷ್ಟು ನೋಡಿ ನೋಡ್ರಿವು
ಹ್ಮ್ ಹ್ಮ್ ಹ್ಮ್ ಇದನ್ನು ನೋಡೀರಾ
ಹ
ಡಾಮ್
ಹ್ಮ್ ಕನ್ನಮಾಡಿ ಅಣೆ ಕಟ್ಟ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿಸಿದ್ದು ಕಟ್ಟಿದ್ದು ಚಾಮರಾಜ್ ಒಡೆಯರ ಆಡಳತದಾಗ ಅವಾಗ ಆಗ ಟೈಮಿಗೆ ವಿಶ್ವೇಶ್ವರಯ್ಯ ಅವರು ಏರಿದ್ರು
ಅವರ ಮಾಡ್ಸಿರವೆಲ್ಲ
ಹ್ಮ್ ಒಡೆಯರ್ ಮನೆತನದಾಗ ಆಗಿರದು ಅದು ಮುಖ್ಯ ಕಾರಣ ವಿಶ್ವೇಶ್ವರಾಯ ಅವ್ರೇ ಎಲ್ಲ ಸ್ಕೆಚ್ ಅದ್ರ್ದಲ್ಲಾ ಪೂರ್ತಿ
ಹ ಹಾ ಸ್ಕೆಚ್ ಸ್ಕೆಚ್ ಹಿಂಗ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸಸ್ಕೆಚ್ ಕೇತಿರೋದು ವಿಶ್ವೇಶ್ವರಯ್ಯ ಅವರು
ಹ್ಮ ನೀವು ಕೆಳಗಲ್ ನೋಡಿಲ ಅದನ್ನ ಇದನ್ನ ಮೈಸೂರು ಪ್ಲೇಸ್ ನೋಡಿದೆ ಅರಮನೆ ಅರಮನೆ ನ ಅರಮನೆ ಹಾ ಬಿಜಾಪುರದಲ್ಲಿ ಈಗ ಏಳು ತನಿ ಪ್ರತಿದಿನಿ ಕೇಳಲ್ಲ ಇದು ಮಾತ್ರ ಕೇಳ ಬರುತ್ತೆ ಏಳು ಬರೋದು ಮೊದ್ ಮೊದಲು ಒಂದು ಇಪ್ಪತ್ತು ವರ್ಷದಿಂದ ಕಾಲ್ಪನಿಕಗ ನಾವ ಕೂಗಿ ಕೇಳ್ದೇವಿ ಕೇಳಲ್ಲ
ಇದು ತಾಜ್ ಮಹಲ್ ನೋಡಿರೆ
ತಾಜ್ ಮಹಲ್ ಹೋಗಿಲ್ರ ಅದು ತಾಜ್ ಮಹಲ್ ಅಂದ್ರೆ ನಮ್ದ ಇದ್ರಾಗಿ ಇಲ್ಲಲ್ಲದು ಹ್ಮ್
ಬೇರೆ ರಾಜ್ಯದೊಳಗೆ ಅಯ್ತಿ
ನಮ್ಮ ರಾಜ್ಯದಲ್ಲಿ ಇತ್ತ ಅದು
ಅಗ್ರದಾಗ್ ಅಯ್ತಿ
ಹ್ಮ್ ಅಗರ ದಲ್ಲಿ ಇದೆ ಕೆಲ್ಸಕ್ ಹೋಗಿಲ್ಲ ಒಂದು ಸಣ್ಣ ಬೈಕ್ ತಾಕಬೇಕಂತ ಮಾಡಿದೀವಿ ಸಣ್ಣ ಸ್ಕೂಟಿ ಕರೆಂಟ್ಯಿಂದು ಕರೆಂಟ್ಯಿಂದು ಮೂವತ್ತು ಮೂವತ್ತೈದ ಸಾವಿರ ಒಂದು ಫೋರ್ತ್ ಒಂದು ಮೊದಲೇ ಮೊದಲ ಒಂದು ಹತ್ತು ಸಾವಿರ ರೂಪಾಯಿ ಕಟ್ಟಬೇಕು ಉಳ್ಕಿದು ಲೋನ್ ಹಾಕಿಕೊಡ್ತಾರೆ ಅವರು ಹೌದ ಟೋಟಲ್ ಎಲ್ಲ ಸೇರಿ ಸೇರಿ ಒಂದು ತೊಂಬತ್ತು ಸಾವಿರ ರೂಪಾಯಿ ಬೀಳುತ್ತೆ ನೋಡ್ರಿ ಅದು
ಹ ಹೌದೇನು ಹಾ ಹಾ ಹ ಹ
ಎಲ್ಲಾ ಸೇರೀ ಮೂರ್ ವರ್ಷ ನಾವ್ ಲೋನ್ ಹಾಕ್ಸ್ದಂಗ ಇರುತ್ತ ಅದು ಹ್ಮ್ ಅದ್ರ ಮೇಲೆ ಅದು ಹ್ಮ್ ನೋಡ್ ಈಗ ನಾ ನೋಡಿದ ಪ್ಲೇಸ್ ಎಲ್ಲಾ ನೋಡಿ ನೀವು
ಹಾ ಹಾ ಇಲ್ರರಿ ನಾನ್ ನೋಡಿಲ್ಲ ಇಲ್ಲಿ ಹಂಪಿ ನೋಡಿಲ್ಲ ಪಟ್ದ ಪಟ್ಟದ್ ಕಲ್ಲು ನೋಡಿಲ್ಲ ಮತ್ತ ಯಾವ್ದ ಇನ್ನೊಂದ ಯಾವ್ದ ಹೇಳಿದ್ರಲ್ಲ ಐಹೊಳೆ ಮತ್ತ
ಹ್ಮ್ ಕೊಡಲ್ಲ ಕೊಡಲ್ಲ ಕೊಡ್ಬಾಡ್ ಹೋಗು ಹ್ಮ್ ಶ್ರೀಗಂಧ ಸಿಗಂದೂರು
ಚೌಡೇಶ್ವರಿ ಹಾ ಅಲ್ಲಿ ನೋಡಿಲ್ಲ ಹ ನಾನು ಯಾವ್ದಾದ್ ನೋಡನಿ ಅಂದ್ರೆ ಉಡುಪಿ ಆ ಶೃಂಗೇರಿ. ಹ
ಜೋಗ್ ಫಾಲ್ಸ್
ಹ್ಮ್ ನೀವ್ ಜೋಗ್ ಪಾಲ್ಸ್ ಎಲ್ಲ ನೋಡಿರೇನು.
ಹ್ಮೂ ಜೋಗ್ ಫಾಲ್ಸ್ ಕೆಳಗ್ ಹಿಳ್ದ್ ನೊಡಿವ್ ಪೂರ್ತಿ ಕೆಳಗ ಪೂರ್ ಕೆಳಗ್ ಇಳಿದ್ ನೋಡಿದಿವ್ ನಾವು ಈ ಕನ್ನಡದಾಗ ಮೌರ್ಯ ಫಿಲಂ ಅಪ್ಪು ಪುನಿತ್ ರಾಜ್ ಕುಮಾರ್ ಮಾಡ್ಯಾರಲ್ಲ ಅದ್ರಾಗ ಡಿಟೇಲ್ ಆಗಿ ತೋರ್ಸಿದನ್ ನೋಡ್ರಿ ಹ್ಮ ಪುನೀತ್ ಮೌರ್ಯ ಪಿಚ್ಚರದ ಚಲನಚಿತ್ರದಲ್ಲಿ. ಅದನ್ನ ಅರ್ಧ ಕಾಲ್ಯ ಬಂದ್ ಮೂವತ್ ಪರ್ಸೆಂಟ್. ಟು ಅದ್ರ ಇಸ್ಟ್ರಿ ತೋರ್ಸಿದರೆ. ಹ್ಮು
ಹಾ ಹಾ ಹಾ
ಜೋಗಪಾಲ್ ಒಳ್ಗ ಒಂದು ಮೂವತ್ ಪರ್ಸೆಂಟ್ ಹ್ಮ -
ಶಿವಮೊಗ್
ಇಲ್ಲಿಲ್ಲಾ ಜೊಗ್ ಪಾಲ್ಸ್ ಮಾಡ್ಯದ್ರ ಅಲ್ಲೇ ಹೋಗಿ. ಅ ಏ ಇಲ್ ಇಲ್ ಇಲ್ಲ ಅ ಜೋಗ್ ಫಾಲ್ಸ್ ನಮ್ಮನ್ ಮಾಡ್ಯಾರದನ.
ಹೌದೇನ್ರೀ
ಶೂಟಿಂಗ್ ಮಾತ್ರ ಹ್ಮ ಮೊನ್ನೆ ಮಳೆ ಆಗಿದ್ ನಿಮ್ ಕಡೆ ನಮ್ ಕಡೆ ಮಳೆ ಆಗಿತ್ತು. ಆನೆ ಕಲ್ಬಿದ್ವು
ಅನೆಕಲ್ಲು
ಹು ಬಿದ್ವು ಮೊದ್ಲು ಮೊದ್ಲು ಆನೆ ಕಲ್ ಬಿಳ್ಬಾರ್ದು ಅ ಅಂತರೆ ಬಿದ್ರೆ ಮಳೆ ಆಗ ಆ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಆಗದ್ ಕಡಿಮಿ ಮುಂದ್ ಮಳೆ ಆಗದ್ ಡೌಟಿಗೆ ಆನೆ ಕಲ್ ಬೀಳ್ತವೆ ಅಂತ ಹೇಳಿದ್ರ ಸ್ವಲ್ಪ ನಿನ್ ಈ ಕಡೆ ಬಂದ್ ಮಾತಾಡುದ್ರ ನೆಡಿತೈತಿ. ಹ್ಮು
ಹ್ಮ ಹ್ಮ
ನಮ್ಮ್ ಮನೆಯರ್ ಮಾತಾಡ್ತಾರ ನೋಡ್ ಮಾತಾಡ್ತಿರಿ.
ಹ ಹ ಬ್ಯಾಡ್ ತಗೊರಿ ಬ್ಯಾಡ್ ನೀವೆ ಮಾತಾಡ್ರಿ.
ಹೌದ
ಹ್ಮ್
ಹ್ಮ್ ಆಯ್ತಳ್ರಿ ನಮಸ್ತೆ ಮತ್ತ್ ಪೋನ್ಸ್ತಾವಂತ.